ಹಾ ಸವಿತಾ ಆರಾಮ?
ಆರಾಮ್ ಮಾತ್ರ ಅದಿನ ಅಕ್ಕ ನೀನು?
ನಾನು ಆರಾಮಿದೀನಿ ನೀನು ಆರಾಮಿದೀಯಾ?
ಹ ಹೂ ಆರಾಮದಿನ ನೋಡವ.
ಏನ್ ಊಟ ಅದು ಆಯ್ತ?
ಹೂ ಊಟದು ಆಯ್ತು ಚಾ ಆಯ್ತು ನಿಮ್ದ?
ನಮ್ದು ಊಟ ಆಯ್ತ.
ಹೂ ಇವಾಗ ಊಟ ಆಯ್ತಾ?
ಊಟ ಆಯ್ತು ನಮ್ದು ಇವಾಗ ಎಕ್ಸಾಮ್ ಇದ್ದು ಎಕ್ಸಾಮ್ ಗೇ ಹೋಗಿದ್ದೆ ನಾನ?
ಹೌದಾ ಏನ್ ಅದಕ್ಕೆೆ ಲೇಟ್ ಆಗೆದ ಊಟ?
ಲೇಟ್ ಆಗೇತಿ ಡಿಗ್ರಿ ಎಕ್ಸಾಮ್ ಇದ್ದು ಹೋಗಿದ್ದೆ.
ಹೌದ ಏನ್ ಯಾವದ ಡಿಗ್ರಿ ನಾ ಬಿ ಎ ನಾ?
ಹ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ ಇವತ್ತಿಂದ ಸ್ಟಾರ್ಟ್ ಆಗ್ಯಾವ?
ಇವಾಗ ಮಾಡೆ ನಾ ನೀನ್
ಇವಾಗ ಮಾಡಿದ ನಾನ?
ಹೌದಾ ಈಗೇನು ಥರ್ಡ್ ಸೆಮ್ ಮುಗದವ ಏನ್?
ಫೋರ್ಥ್ ಸೆಮ್. ತರ್ಡ್ ಸೆಮ್ ಮುಗದ ಫೋರ್ತ್ ಸೆಮ್ ಇವಾಗ ಇನ್ನ ಒಂದ ಇಯರ್ ಐತಿ.
ಹೂ ಯಾಕ ಲೇಟ್ ಮಾಡಿ ಅವಾಗಲೇ ಮಾಡಕೋಳದಬಿಟ್ಟ ಈಗ ಮಾಡಕೊಂಡಿ.
ಇಲ್ಲ ಅವಾಗ ಸೆಕೆಂಡ್ ಪಿಯುಸಿ ಮುಗದ ಮ್ಯಾಗ ಮ್ಯಾರೇಜ್ ಆಯ್ತು.
ಹ
ಎಡು ಹುಡುಗರು ಡಿಲೆವರಿ ಅವ ಎಲ್ಲಾ ಆಯ್ತು ಅವಾಗೇರು ಏನು ಮಾಡಲಿಲ್ಲ?
ಹೂ
ಇವಾಗ್ ಮಾಡಕ್ಕ ಟೈಮ್ ಸಿಕ್ತ ಇವಾಗ್ ಮಾಡಿನೀ ನಾನು?
ಹೂ ಇಷ್ಟ ಲೇಟ್ ಆದ್ಮೇಲೆ ಇವಾಗ ಯಾಕೆ ಮಾಡಬೇಕ ಅನಸ್ತ ನಿನಗ?
ಅಂದ್ರೆ ಎಜುಕೇಶನ್ ಮಕ್ಕಳಿಗೆ ಹೊಸ್ಕರರೆ ಇಂಪಾರ್ಟೆಂಟ್ ಅನ್ನಸ್ತ. ಸ್ವಲ್ಪ ಮುಂದ ಕಲಿಬೇಕು ಡಿಗ್ರಿ ದಂತ,
ಹ ಹ ಹ
ಮುಂದೆ ಇರೋದ ಸ್ವಲ್ಪ ಡಿಗ್ರಿ ಮುಗಸ ಕೊಂಡು ಬಿಡದು ಮಾಡಬೋದ ಅಂತ ಅನಸ್ತ ಅದಕ್ಕ ಮಾಡದೆ ನಾನ?
ಹೌದಾ?
ಅವಾಗ ತಂದಿ ತಾಯಿ ಕಲಸಲಿಲ್ಲ? ಮದ್ವೆ ಮಾಡಕೊಟ್ರ ಈಗ್ ಮಾಡ್ಕೊಳಕ್ಕತಿ ನಾ?
ಹೌದಾ? ಆಯ್ತು ಇವಾಗಾರ ಮಾಡ್ಕೊಂಡ್ರೆ ಇದು ಒಳ್ಳೇದ ಈಗರ ಮಾಡ್ಕೋಬೇಕಂತಾರ ಬಂತಲ್ಲ ತಲ್ಯಾಗ? ಇನ್ ಕೆಲವರಿಗೆ ಆಯ್ ತ್ತು ಮದ್ವಿ ಆದಾ ತಕ್ಷಣ ಮಕ್ಕಳ ಆದರ ಮುಗೈಯತ್ತೆ ಅ ಓದ್ ಬೇಡ ಏನೂ ಬೇಡ ಆಯ್ ಮುಗಿತ್ತ ನಮ್ಮ ಲೈಫ್ ಅಂತ ತಿಳ್ಕೊಂತಾರ ಹೂ
ಅಲ್ಲೇ ನಮ್ಮ ಯಜಮಾನ್ರ ಆತ್ ಅಂತಂದ ಡಿಗ್ರಿಗೆ ಅವ್ರೇ ಅಡ್ಮಿಷನ್ ಮಾಡ ಬಂದ್ರು ಎರಡು ವರ್ಷ ಕಂಪ್ಲೀಟ್ ಆಯ್ತಿ ಇವಾಗ
ಆ ಹಾ.
ಇನ್ನಾ ಒಂದ್ ವರ್ಷ ಐತೆ ಈಗ
ಹೌದನ ಅಂದ್ರೆ ಮುಗಸೋ ಎದಕರ ಹೆಲ್ಪ ಆಗ್ತದ ಮುಂದಕ್
ಅದೇ ಮಾಡ್ತೆನ
ಹ್ಮ್ ಹ್ಮ್ ಮತ್ತೆ ಇವ್ರು ಹಚ್ಚಿದಾರ ವಿದ್ಯಾಶ್ರೀ ಅವ್ರ ಫೋನ್ ನಿನಗ
ಇಲ್ಲಾ ಯಾರು ಕಾಲ್ ಮಾಡಿಲ್ಲ ಇನ್ನು ನನಗ
ಅವರು ಯಾವ್ದೊ ವರ್ಕ್ ಮಾಡಕತ್ತರಂತ ನೀನು ಅದ್ರಳ ವರ್ಕ್ ಮಾಡ್ತಿದ್ದಿ ಅಂತಲಕ್ಕ ಬಿಟ್ಟಿ ಅಂತಲ್ಲಾ
ಹ ನನ್ ವರ್ಕ್ ಇದ್ರಲ್ಲಿ ಲ್ಯಾಂಡ್ ಇದ್ರಲ್ಲಿ
ಹಾ ಲ್ಯಾಂಡ್ ಅದ್ರಲ್ಲಿ ಏನ ಅದ ಗದ್ದೆ ಸರ್ವೆ ಮಾಡದಂತ
ಅದು ಮಾಡ್ತಾ ಇದ್ನ ನಾನು ಅದು ಬಿಟ್ಟಿಲ್ಲ ಅಂದ್ರೆ ನಮ್ ಕಡೆ ಎಲ್ಲಾ ಕೊಡೆಕಲ್ ಸೈಡ್ ಅದೆಲ್ಲಾ ಗದ್ದೆ ಕಡಿಮೆ
ಹ್ಮ್ ಅಂದ್ರೆ ಆರ್ನೂರ್ ಎಕರೆ ಇದ್ರ ಬರ್ತದ ಅಂತ ಒಬ್ಬ್ರೆ ಇದ ಒಬ್ರಗೆ ಆರ್ನೂರ್ ಎಕರೆ ಅಂತಾ
ಒಬ್ರರು ರ ಆರ್ನೂರ್ ಎಕರೆ ಮಾಡ್ಬೇಕು
ಹ್ಮ ಅದೇ ಮಾಡ್ಬೇಕ ಅಷ್ಟ ಇಲ್ಲ ನಿಮ್ಮ್ ಊರಲ್ಲಿ
ಇಲ್ಲ ಕಡಿಮೆ ಬಾಳ ಕಡಿಮೆ ಅದ ಆದ್ರೆ ಅದಾವು ಒಬ್ಬೊಬ್ರದೇ ಅದಾವು ಬೇರೆ ಕಡೆ ಲೋ ಲೊಕೇಶ್ನ್ದಾಗ ಅದಾವು ಅಷ್ಟು ದೂರ ನಾವು ಹೋಗಿ ಸರ್ವೆ ಮಾಡಕೊಂಡು ಪೈಪ್ ಆಗಂಗಿಲ್ಲ ನಮಗ
ಹೌದೌದ ಹೌದ ಅದೇನೋ ಪೈಪ್ ಕೊಡ್ತಾರ ಅದಕ್ ಕೊಡ್ತಾರ ಅಂತ ಅಂದ್ಲಾಕಿ ಅದಕ್ಕೆ ಸ್ಯಾಲ್ರಿನೂ ಚೆನ್ನಾಗಿ ಇತ್ ಹತ್ ಹದ್ನೈದ್ ಸಾವಿರ ನಾನೆನ್ ಹೋಗಲ್ಲ ನಮ್ಮ ಮನೆಯವರ್ ಮಾಡ್ತಾರ ಅಂತ ಅಂದ್ಲಕಿ ಅದಕ್ಕೆ ಇಲ್ಲ ಈ ಕಡೆ ಎಲ್ಲಾ ಇಲ್ಲಲ್ಲ ನಮ್ಗ ಏನು ಹೆಳೆ ಇಲ್ಲಲ್ ಅಕ್ಕ್ ಗೊತ್ತೇಲ್ಲಾ ಎಲ್ರು ಮಾಡಕತ್ತವಿ ಅಕ್ಕ ಬಾಳ್ ಮಂದಿ ಮಾಡಾಕತ್ತಾರ್ ಇದ್ರಾಗ ಅಂತ ಅಂದ್ಲಕ್ಕಿ
ಮಾಡ್ತಿದ್ರ ಮಾಡ್ ನಿಮ್ ಕಡೆ ಇದ್ರೆ ನಾನ್ ಹೇಳ್ತೀನ ಅಂತ ಆದ್ರನೆ
ಇಲ್ಲ ನಮ್ ಕಡೆ ಇಲ್ಲಿ ಗದ್ದೆ ಇಲ್ಲ ಬರೇ ಕಬ್ಬ್
ಹಾ ನಮ್ ಕಡೆನು ಕಡಿಮೆ ರಾಜನ್ ಕೋಳ ಅಷ್ಟೇ ಗದ್ದಿ ಜಾಸ್ತಿ
ಹಾ ಆ ಕಡೆಯಿಂದ ಆ ಕಡೆಅದಾವ ಗದ್ದೆಗಳ ಈ ಕಡೆ ಎಲ್ಲ ಹ ಈ ಕಡೆ ಇಲ್ಲ ನಮ್ ಕಡೆ ಬರೆ ಕಬ್ಬು ಅದಾದವು ಗದ್ದೆ ಇದ್ವು ಎಲ್ಲ ತ ನಮ್ಗ ಇದ್ದು ನಾವೇ ತಗ್ಬಿಟ್ಟೆವಿ ಎಲ್ಲ
ಮಾಡೀನಿ ನಾನು ಒಂದ್ ಮೂವತ್ ನಾಕ್ ಎಕರೆ ಮಾಡಿ ಕೊಟ್ಟೀನಿ ಅವ್ರಿಗೆ ಸರ್ವೆ
ಹೌದನ ಅದ್ಕ ಮ ಇಲ್ಲ ಅಕ್ಕ ಮಾಡ್ತಿದ್ಲು ಬಿಟ್ಟ್ ಬಿಟ್ಟಾಳೆನು ಈಗ ಬರಲ್ಲ ಆಗೆಳ ಅಂತ ಅಂದ್ಲಕೀ
ಹಾ ಬಿಟ್ಟೆ ನಾನೇ ನಡುವಾಗಿ ಯಾಕಂದ್ರೆ ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆನೆ ಇರಬೇಕ್ ಅವೆಲ್ಲ ಕೌಳಿ ಬಲಗ ಮೂವತ್ ಕಿಲೋಮೀಟರ್ ಒಳಗಡೆನೆ
ಅಂದ್ರೆ ಸಿಗಲ್ಲ ನಮಗೆಲ್ಲ ಹ್ ಹ್ ಹಾ
ಯಾಕಂದ್ರ ನಮ್ ಜಾಸ್ತಿ ಇದ್ರೆ ನಮಗ ಸರ್ವೆ ಮಾಡಕ ಅನುಕೂಲ ಆಗಂಗಿಲ್ಲ
ಹಾ ಅನುಕೂಲ ಆಗಂಗಿಲ್ಲ ಈಗ ಜಾ ಅಷ್ಟೇ ಅಷ್ಟು ಮೂವತ್ ಸಾವಿರ ಕಿಲೋಮೀಟರ್ ಒಳಗಡೆ ಅಂತಂದ್ರೆ ಅಷ್ಟು ನಮ್ಗೆ ಇಲ್ಲಿ ಕೌಳಿ ಗದ್ದೆ ಸಿಗಂಗಿಲ್ಲ
ಸಿಗಂಗಿಲ್ಲ ಹಿಂಗಾಗಿನ್ ನಮ್ ಕಡೆದೆಲ್ಲಾ ಇಲ್ಲೆಲ್ಲಾ ಅದಾವು ಒಬ್ಬೊಬ್ರದೆ ಗೌಡ್ರದ ಹೋಗ ಬಟ್ ಅವ್ರ. ಊರ್ ಬಿಟ್ಟು ಸ್ವಲ್ಪ ನಲ್ವತ್ತು ಐವತ್ತು ಕಿಲೋಮೀಟರ್ ಹೊರಗನಿ ಅದವು.
ಹೌದಾ ಹ್ಮ
ಹೇಗ್ ಮಾಡಕ್ ನಾನವಲ್ಲ ಅಂತ ಹೇಳ್ದ ನಾನು.
ಹ್ಮ ಹ್ಮ. ಅದ್ ಹಿಂಗ ಮಾಡ್ತಿದ್ಲ ಅಕ್ಕ ಬಿಟ್ಟಾಳ ಆ ಕಡೆ ನಿಮ್ ಕಡೆ ಏನನು ಯಾರು ಇದ್ದಂಗಿಲ್ಲ ಅಂತಂದ್ರೆ ನಮ್. ಅ ಕಡೆ ಇಲ್ಲಿ ಗದ್ದೆ ಇಲ್ಲ ಅಷ್ಟು. ಮರ ಕಬ್ಬದಾವ ಅಂತ ಅಂದೆ ನಾನು ಕಡಿಮೆ ಇಲ್ಲ ಒಬ್ರಿಗೆ ಆರ್ನೂರರ ಬೇಕು ಅಂತ ಅನ್ಲಕ್ಕ.
ಮಿನಿಮ್ ಆರ್ನೂರ ಅಲ್ಲವಾ ಹತ್ತು ವರ್ಷ ಎನ್ ಜಿಒ ಫುಲ್.
ಹೌದಂತ ಹತ್ ವರ್ಷ ಅಂತ ಅದ್ಕ ಹತ್ ವರ್ಷ ಅರಾಮ್ ಲೈಫ್ ಒಳಗ.
ಒಂದ್ಸಲ ಒಂದ್ಸಲ ಆರ್ನೂರ್ ಎಕರೆ ಮಾಡ್ದೇವ ಅಂದ್ರೆ ಅದ್ರ ಜೊತೆಗೆ ಕೆಲ್ಸ ಮಾಡ್ಕೊಂತ ಹೋಗೋದು
ಹ್ಮ ಮಾಡ್ಕೊಂತ ತೋಗೋದು ಅವ್ರರು ಚೇಂಜ್ ಮಾಡಿದ್ರ ನ ಬೆಳಿಗ್ ಮತ್ತ.
ಆ ಬೆಳಿ ಚೇಂಜ್ ಮಾಡ್ ನಾವ್ ಅವ್ರಿಗೆ ಹಂಗೆ ಫಾಲೋ ಅಪ್ ಮಾಡ್ಕೊಂತಾನೇ ಇರ್ಬೇಕು.
ಅದೇ ಫಾಲೋ ಅಪ್ ಮಾಡ್ತಿರ್ತಿವಲ್ಲಾ ಈಗ ಬತ್ತ ಬಿಟ್ಟು ಬೇರೆ ಹಾಕಿದ್ರಂದ ಅವ್ರು.
ನಮ್ಮತ್ ನ ಹಾಕೋರಿ ಅವ್ ನಮ್ಮತ್.
ಹ್ಮ್ ಹಂಗ ಹೆಂಗದು ಮಾಡ್ತಾರ ಅವ್ರ ಅದ್ಕ್ಕೆ ಹತ್ತು ವರ್ಷದ ಪ್ರಾಜೆಕ್ಟ್. ತಕ ಇದು ಹದ್ನೈದು ಸಾವಿರ ಸಲ್ರಿ ಅದ ನಮಗೆ ಟೈಮ್. ಯಾವಾಗಿದಾರ ತಗಾಗೋಗ್ ಮಾಡ್ಕೊ್ ಬರೋ ಅದು ಇಷ್ಟೇ ಟೈಮಿಂಗ್ ಅಂತೇನ ಇಲ್ಲ..
ಚಲೋ ಐತಿ ಜಾಬ್ ಮಾತ್ರ ಬ ಚಲೋ ಐತಿ.
ಹ ಚಲೋ ಆಯ್ತ ಅಂತ ಅಲ್ಲ ಹೌದೇನಾ ನಮ್ ಕಡೆ ಇಲ್ಲಿಲ್ಲ ನಾರಾಯಣಪುರನ ಅಷ್ಟ್ ಗದ್ದಿ ಯಾವ ಇಲ್ಲ ಬರೀ ತೋಟ. ಕಾಣಂತ ತಿಂತ ಹದಾವ ಅದಕ್ಕೆ ಆ ಹಿಂಗಾಗಿ. ಅದಕ ಯಾರ ಹೇಳಿದ್ದು ಅಂತ ತಿರುಪತಿ ಸರ್ ಹೇಳಿದ್ರು ಅಂತ ಅದ್ಕ ನಮ್ಗೆಲ್ಲ ಕಾಂಟೆಕ್ಟ್. ನಂಬರ್ದ ತಿರುಪತಿಯ ನಂಗೆ ಅಚ್ಚೆಲಲ್ಲ ನಾನ್ ಅಂದೆ.
ಇಲ್ಲ ತಿರುಪತಿ ಸರ್ ನರು ನನ್ ಜೊತೆಗೆ ಅನೇಮಿಯಾ.
ಹ್ಮ
ಮನೆ ಮೀ ಮುಕ್ತದಾಗ ಮಾಡಿದ್ರು ತಿರುಪತಿ ಸರ್ ಮನೆ ಮೊನ್ನೆ ನನ್ ಜೊತೆಗೆ.
ಹೌದಾನ ಅದ್ಕ ಅವರ ಬಂದ್ರೆ ಹೇಳರ ವಯ. ಇಲ್ಲ ಲೋಕಲ್ ನಮ್ಗ ಅನ್ಕೋಲ್ ಆಗತ್ತ ಏನ ಹೇಳದೇ ಇಲ್ಲಲ್ಲ ನಾನ್ ಅಂದೆ........ ಅ ಅವ್ರೇ ಸರ್ ಹಚ್ಚಿದ್ರು ಎಲ್ರು ಬಂದಿದ್ರು ಅಂದ್ರೆ ನೀವ ಈ ಕಡೆ ಬೈಂದಿದ್ರಲ್ಲಾ ಈಂಗ್ ನಿಮ್ಗೆ ಇಂಟ್ರೆಸ್ಟ್. ಬಂತೆ ಬಿಟ್ಟಾರನಂದ ನಾನ್ ಸುಮ್ಮಗಿನಕ್ಕ ಅಂತ ಅನ್ಲಕ್ಕಿ ಹ್ಮ್.
ಮುಕ್ತಾ ಅಂತನನು ಅದನ್ನು ಒಂದ್ ಎಂ ಜಿ ಯತಿ. ಅದ್ರಲ್ಲತಿ ಇವಾಗ ಮಾಡಾಕ.
ಹೌದಾ ಈಗ ಇದು ಅದನ ಅದಾನ ಸ್ಟಾರ್ಟಿಂಗ್ ಅದಾನ.
ಅದು ಆಯಿತಿ ಅದು..... ಒಂದು ಟೆಸ್ಟಿಂಗಗೆ ಐದ್ ರೂಪಾಯಿ ಅಂತ ಐತಿ ಸ್ಕೂಲಲ್ಲಿ ಮಾಡ್ಬಹದು ಎಲ್ಲಾ ಸ್ಕೂಲಲ್ಲಿ.
ಹ್ಮ ಅಂದ್ರೆ ನಾವ ಯಾರ್ ಬೇಕಾದ್ರು ಅಂದ್ರೇನು ಇದ್ರಾಗ ವರ್ಕ್ ಮಾಡೋರ್ ಮಾಡ್ಬೇಕನ. ಹ್ಮ್ ಈಗ ಅದೇ ಸ್ಟ್ರಿಪ್ಸ್ ಅವೆಲ್ಲ.
ಅವ್ರೇ ಕೊಡ್ತಾರೆ ಅವ್ರೇ ಕೊಡ್ತಾರೆ ಎಂಜಿ ಕೊಡ ಎಂಜಿ ಕೊಡದವ್ರು.
ಹ ಹಾ ಹಾ.
ಸೂಪ್ ಟೇಬ್ಟ್ಸ್ ಸಿರಪ್ ಎಲ್ಲಾ... ಈತ್ರೇ ಎನ್ ಜಿ ಕಡೆದಿಂದಾನೆ ಇಐತ್ತು.
ಯಾವ ಎಂಜಿ ಹಾಕದ.
ಇದು ಎನ್ ಜಿ ಸಹುರ್ಪಿಡ್ದಾಗ ಸೌತ್. ತಿಂಡಿ ಯಾವ್ದೋ ಐತಿ ಅದ ನನ್ ಕಡೆ ಐಡಿಯಿ ಐತಿ.
ಹ್ಮ್.
ಮಾಡಾಕತ್ತನೀ ನಾನು ಲ್ಯಾಬ್ ಟೆಕ್ನಿಷಿಯನ್ ಒಬ್ಬರು ಡಾಟಾ
ಹಾ ಹಾ ಇಬ್ಬರ್ಬೇಕಾನ ಮತ್ತೆ ಈಗ ನೀ ಲ್ಯಾಬ್ ಟೆಕ್ನಿಷಿಯನ್ ಅದೇ ಡಾಟಾ ಯಾರು ಮಾಡ್ತಾರ ನಿನ್ನ ಕಡೆ
ಡಾಟಾ ಒಬ್ಬರೂ ಇದ್ದರೂ ಹಾಕಿ ಬಿಟ್ಟಾಳೆ ಈಗ ಅವ್ರ ಹುಡ್ಕಾಕತಿನಿ ನಾನು
ಹೌದನಾ
ಅವ್ರನ ಹುಡ್ಕಾಕತ್ತನ್ ನೀ ಸ್ಕೂಲ್ ಸ್ಟಾರ್ಯ್ತಂದ್ರ ನಮಗೇನೆ ಒಬ್ಬರು ಡಾಟ ಎಂಟ್ರಿ ಬೇಕಾಗ ಇಲ್ಲ ನಾವೇ ಮಾಡ್ಕೊ ಒಬ್ರೇ ಟೆಕ್ನಿಷಿಯನ್ ಒಬ್ರೇ ಮಾಡ್ಕೊಂತೀವಿ
ಹೌದಾನ
ಅಂತ ಏನಿಲ್ಲ ಇದಕ್ಕ ನಮ್ಮ ಸ್ಟ್ರಿಕ್ ಮಾಡಕ್ ಬಂದ್ರ ಸಾಕು
ಹೌದಾ
ನೀವ್ ಮಾಡಿದ್ರಿ ಟ್ರಿಕ್
ಹಾ ಮದ್ಲು ಮಾಡಿವಲ್ಲಕ್ಕ ಇದ್ರೊಳಗೆ
ಹ ಇರಲ್ಲ ಅದೇ ಸೇಮ್ ಮಾಡ್ಬೋದು ಇದನ್ನು
ಹ್ಮ ಮಾಡ್ಬೋದು ಎಂಟ್ರಿ ಮಾಡ್ಬೇಕನ್ ಇದಕ್ಕ
ಹಾ ಎಂಟ್ರಿ ಮಾಡ್ಬೇಕು ಒಂದ್ ಆ್ಯಪ್ ಇರುತ್ತೆ ಎಂಟ್ರಿ ಮಾಡ್ಬೇಕು ಮತ್ತೆ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡಬೇಕ್ ಇದಕ್ಕೆ
ಹಾ ಅಂದ್ರೆ ಈ ಒಂದು ಒಂದ ಇದು ಚೆಕ್ ಮಾಡಿದ್ರೆ ಐದ್ ರೂಪಾಯಿ ಹಂಗ ಹಂಗ ಎಷ್ಟು ಚೆಕ್ ಮಾಡ್ ಅದ್ರ ಮೇಲೆ ಕಡಿ
ಹ ಒಂದರ ಡೇಲಿ ಟಾರ್ಗೆಟ್ ಇರ್ತಾವ ಒನ್ ಫಿಫ್ಟಿ ಟಾರ್ಗೆಟ್ ಇರ್ತಾವ ಒಬ್ರಿಗೆ
ಹ ಹಾ ಹಾ
ಒನ್ ಫಿಫ್ಟಿ ಅಂತ ಇರುತ್ತಾ ನಾವವು ಅದನ್ ಮೇಲೆನ ಮಾಡ್ಬೋದು ಒನ್ ಫಿಫ್ಟಿ ಒಳಗ ಮಾಡ ಮಾಡಬಾರ್ದು ಅದ್ರಕ್ಕೆ ಆಗಿದ್ದು ಎರಡುನೂರು ಮುನ್ನೂರು ಆಗ್ತಿದ್ದು ಅಂದ್ರೆ ಅದು ಒಂದ್ ದಿವಸಕ್ಕಿ ಎರಡು ದಿವಸ ಡ್ಯೂಟಿ ಒಂದೇ ದಿವ್ಸನಾಗ ಮಾಡೇವ ಅಂತ
ಹಾ ಹಾ ಹಾ
ಆತರ ಕ
ಅಂದ್ರಕ್ಕ ಏಜ್ ಏಜ್ ಎಷ್ಟೋಗಿದೆ ಎಷ್ಟ್ ಏಜ್ಂದ ಎಷ್ಟ ಏಜ್ನವ್ರಿಗೆ ಮಾಡ್ಬೋದು
ಹನ್ನೆರಡು ವರ್ಷ ಮೇಲ್ಪಟ್ಟ ಇಡ್ಕೊಂಡ್ ಅರವತ್ತು ವರ್ಷದ ಎಲ್ಲರಿಗ ಮಾಡ್ಬಹುದು ಇವನ್ ಶುಗರು ಹಾರಟು ಈ ತರ ಏನ ಡಿಸೀಜಸ್ ಇ ಅಂದ್ರೇ ಮೊದಲೆ ಕೇಳಿ ಅಂತವ್ರನ ಬಿಟ್ಬಡ್ಬೇಕು
ಹೌದನಾ ಅಕ್ಕ
ಹ ಮಾಡಣವ ಈಗ ಒಬ್ರು ಏನ್ಸ ಅಂತ ಹೇಳಿ ಇರ್ತಾರಲ್ಲಾ ಅವ್ರಿಗೆಲ್ಲ ಮಾಡಣ ಹೆಚ್ಚ್ ಅಕಾಡೆಮಿ ತೋರ್ರಿಸಿರ್ತದ ಮಾಡಿರ್ತದ ಅವ್ರರಿಗೆಲ್ಲಾ
ಹೌದೌದ ಅಕ್ಕ
ಹಂಗ ಏನ್ಸ್ ಸಿಗೋಸ್ಕರನ ಪಿ ಎಸ್ ಸಿ ಸೆಂಟರ್ ಅದಾವ್
ಹೌದೌದು ಅದಾವ ಅಕ್ಕ
ಹಾ ಆತರ ಇ ಮಕ್ಕಳಿಗೆ ಎಚ್ ವಿ ಬಗ್ಗೆ ಗೊತ್ತಿರ್ಲಿ ಅನ್ನೋ ಒಂದ್ ಮಾಹಿತಿ ಅದು ಕಡಿ ಅಂದ್ರೆ ಅವರಿಗೆ ಟ್ಯಾಬ್ಲೆಟ್ಸ್ಗಳು ಕೊಡ್ತೇವಿ ಐರನ್ ಟ್ಯಾಬ್ಲೆಟ್ ಆಗ್ಲಿ ಅಲ್ ಬರ್ ಜರ ಟ್ಯಾಬ್ಲೆಟ್ ಆಗ್ಲಿ
ಹ್ಮ್ ಹ್ಮ್
ಕೊಡ್ಬಹುದು ಅವರಿಗೇ ನಾವು
ಹೌದ ಅದಕ್ಕೇ ಎಲ್ರು ಮಾಡಕ ತರ ವರ್ಕ್ ಅಂತಂದ್ರ ಮತ್ತೆ ಇದೇನ ಪಂಚಾಯಿತಿ ಇದ್ರ ವಯಸ್ಸ್ ಆದೌರ್ದ್ ದು ಸರ್ವೆೇ ಮಾಡಕತ್ತೀವಿ ಅಂತ ಅಂದ್ರ ಇಟ್ಗಿ ರೇಣುಕಾ ಅವರು.
ಯಾರು ಕುಟೀ ರೇಣುಕಾ ಅವರು ಅದು ಎಂಜೋ
ಅದೇನೋ ಪಂಚಾಯತಿ ಕಡೆಯಿಂದನ ಅಂತ ಅಂದ್ಲವ ಗ್ರಂಥಾಲಯ ಒಳಗ ವಾರದಂಗಹ ನಾಕ್ಸತ್ ಅವ್ರಿಗೆ ಮೀಟಿಂಗ್ ಮಾಡ್ಬೇಕಂತ ಅವ್ರರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ.
ವಯಸ್ಸ ಅದೋರ್ದು ಹ ಹ.
ಅಂತಾರ ಅರವತ್ ಮಂದಿ ಲಿಸ್ಟ್ ಕೊಡ್ಬೇಕಂತೇನಾ. ಅವ್ರದು ಮೀಟಿಂಗ್, ಹ ಅವ್ರ ಮೀಟಿಂಗ್ ಮಾಡ್ಬೇಕಂತ. ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತ. ಹ್ಮ್ ಇದೆಲ್ಲಾ ಐತಿ ಮೂರ್ ಸಾವಿರ ಕೊಡ್ತಾರ ಏನ ಅಂತ ಅದ್ಲಕ್ಕಿ. ಹ್ಮ್ ವಾರದ್ಗ ನಾಕ್ ಸತಿ ಅದ್ಲ ಮತ್ ನಾಕ್ ಸತಿ ಅರೆ ಮತ್ ಅದಕ್ ನಾಕ್ ಸತಿ ಅಂತಂದ್ರ ಅವ್ರಿಗೆ ಅಡ್ವಾನ್ಸ್ ಹೇಳಕ ಮಾಡಕ ಟೈಮ್ ತೊಗೊತದ.
ಮತ್ತ ಅದು ನಾಲ್ಕ ಸತಿ ಮಾಡದ್ರಾಗ ಡೇಲಿ ಕುಕ್ ಮಾಡ್ದಂಗೆ ಇದೆಲ್ಲ.
ಮಾಡ್ದಂಗೆ ಆಯಿ ಬಿಡ್ತದ.
ಹಂಗ ಆಗತ್ತದ.
ಅಂದ್ರೆ ಮೂರ್ ಸಾವಿರ ಐತೆ ಅಂತಂದಲಾ ಅದಕ್ಕೆ ಅಷ್ಟ ಇಷ್ಟು ಮೂರ್ ಸಾವಿರ ಕಷ್ಟ ಕಷ್ಟಪಟ್ಟ ಮಾಡದಾಗ ಹೆಂಗ ಇದ್ ಆಗ್ತದ ಅಂತ ನಾನ್.
ಹೌದೌದು ಅಂದ್ರೆ ಸುಮ್ನೆ ಕುಂದ್ರಕ್ಕಿಂತ ಮಾಡತೇ ನಾ
ಈಗ ಅವರು ಬರ್ತಾರ ಪಟ್ಣ ಕರದ್ರಲ್ಲ ವಯಸ್ಸದೌರು. ಹ್ಮ ಬರಂಗಿಲ್ಲ ಹಂಗ ಆದ್ ಈಗ್.
ಅದನ್ನು ಬಯಲ್ ಕುಂಟಿರ ರೇಣುಕಾ ಅವರು ಅದನ್ನು ಮಾಡ ಪೋಸ್ಟ್ ಎಲ್ಲಾ ಕಡೆ ಖಾಲಿ ಅದಾವಂತ.
ಹ್ಮ ಹೌದಂತ ಅದಂತನಾ ನೋಡ್ಬೇಕ. ಸುಮ್ನೆ ಅನುಕೂಲ ಆದ್ರೆ ಮಾಡ್ಬೇಕ. ಇಲ್
ನಾನು ಹಗರಟಗಿ ನೀಲ ಹ ಪಿ ಎಲ್ ವಿ ಅಂತ ನಾವು ಅದನ್ನು ಕೂಡ ಮಾಡೇವಿ ಅದನ್ನ.
ಹೌದಾನ ಅಕ್ಕ.
ಪಿ ಎಲ್ ವಿ ಕೋರ್ಟ್ ಅಲ್ಲಿ ಪಿ ಎಲ್ ವಿ ಅಂತ ಹೇಳಿ ಪ್ಯಾರ ಲೀಗಲ್. ಅಂತ ಹೇಳಿ ನಾವು.
ಹ್ಮ.
ಅಂದ್ರೆ ಜನರಿಗೆ ಕಾನೂನಿನ ಬಗ್ಗೆ ಅರಿವಿ ಮೂಡಸದ. ಅಷ್ಟ ಅದನ್ನು ಟ್ರೈನಿಂಗ್ ತಗೊಂಡ್ ಬಂದೀವಿ.
ಅದ್ಕ ಇಂತವ್ ಯಾವಾರ ಇದ್ರ ಸ್ವಲ್ಪ್ ಇನ್ಫಾರ್ಮೇಶನ್ ಕೊಡಕ.
ಹಾ ಸರಿ ನನ್ಗ್ ಗೊತ್ತಿದ್ರೆ ಹೇಳೀರ್ತಿನಿ ನಿನ್ಗಾ ಗೊತ್ತಾದ್ರ ನೀ ಹೇಳು. ಗೊತ್ತಿರ್ಲಿಲ್ಲ ನೀನ್ ಹೇಳ್ದಲ್ಲ ಪಂಚಾಯತಿ ಕಡೆ ಇಂದ ಅರವತ್ತು ವರ್ಷದ್ದ ಹಿಂಗಂದೆಲ್ಲ.
ಅದೇ ರೇಣುಕಾ ಅಂದಲ ಬೈಲ್ಕಂಟಿ ರೇಣುಕಾ ಒಂದ್ ಟೈಮ್ ಕೇಳ ಅಕಿಗಿ. ಹ್ಮ ಇಂತವ್ ಏನಾರ್ ಇದ್ರ ನನಗ್ ತಿಳ್ಸ ಅಕ್ಕ. ಹ್ಮ ಸರಿ ಇಡ್ಲಾಕ್ಕ.